ಹಲೋ
ಹಲೋ ಕೆಳ್ಸಲ್
ಹಲೋ ಕೇಳಿಸತಿಲ್ಲ
ಕೇಳಿಸತೈತಿ
ಕೇಳಿಸತಿಲ್ಲೇನಾ
ಒ ಕೆಳ್ಸಿತೈತಿ
ಹಾ ಸರಿ ಸರಿ ಸರಿಯ ಇದ್ ಬಿಡಂಗ ನಿಮಗೆ
ಏನ್ ಮಾಡ್ತಿದ್ರಿ ಸರ್
ಮ್ಯಾಗ
ಹಾ
ಎಲ್ಲ ಬರುತ್ತ ಟಿಂಫ
ಡಿಸ್ಟರ್ಬ್ ಡಿಸ್ಟರ್ಬೆನ್ಸ್ ಇದೆಯಲ್ಲ ಊಟ ಆಯ್ತಾ ಹಲೋ
ಹಲೋ
ಹಲೋ
ಹಲೋ ಕೇಳಿಸ್ತಿಲ್ಲೆ
ಹಾ ಕೇಳುಸತೈತೆ ಏನ್ ಮಾಡ್ತಿದ್ರಿ
ಕಾಫಿ
ಹ್ಮ್ ಮತ್ತೆ ಚಿಕ್ಕಮಂಗ್ಳೂರ್ ಹೆಂಗಿದೆ ವಾತಾವರಣ ಎಲ್ಲಾ
ಮಳೆ ಬರಂಗ ಆಗ್ತಾತಿ ಆದ್ರೂ ಮಳೆ ಬರ್ತ
ಹಾ ಮಳೆ ಬರ್ತಿಲ್ವಾ ಅಲ್ಲಿ
ಇಲ್ಲ
ಹಾ ಇಲ್ಲಿ ನಮ್ಮೂರ್ ಕಡೆನೆ ಬರ್ತೈತೆ ಅಲ್ಲಿ ಯಾಕ ಬರ್ತಿಲ್ಲ
ಇಲ್ಲು ಗಳಿ ಚಳಿ ಎಲ್ಲ ಐತಿ
ಹ ನಮ್ಮೂರಲ್ಲಿ ಮಳೆ ಬಂತತ್ ಇವತ್ತು ಅದಕ್ಕೆ ಕೇಳ್ತದೆ
ತಿಿಮಗಳೂರಿಿಂದ ಯಾರು ಬಂದ ನಿಮ್ದ ಮನೆ
ಚಿಕ್ಕಮಂಗಳೂರಿಂದ
ಬಂದಾರ ಯಾರ ನಿಮ್ಮ ಊರಿಗೆ
ಹ ವಿಜಯ್ ಬಂದಿದ್ದಾನೆ
ಮಲ್ಲಿ ಕದು
ಹಾ
ಅದಕ್ಕೆ ಕೇಳ ಚಿಕನ್ ಮಾಡ್ಯಾರ ಅವ್ರು
ಹ್ಮ ವಿಜಯ್ ಮನೋಜ್ ಬಂದಿದ್ರು ಚಿಕನ್ ಸಾಂಬಾರ್
ವಸ ಫೋನ್ ತಂಗೋಡನಲ್ಲೀ
ಏನಪ್ಪ ಗೊತ್ತಿಲ್ಲ
ಹ್ಮ ಹ್ಮ ಹ್ಮ್
ಹೊಸ ಫೋನ್ ಕೊಡ್ಸುದ್ರಂತೆ
ಹ್ಮ್
ಯಾವುದು
ರಿಯಲ್ಮಿ ಏ ಸೆವೆನ್ ಏನು
ಯಾವ್ದೋ ರಿಯಲ್ಮಿ
ಎ ಸೆವೆಂಟಿನ್
ಎ ಸೆವೆಂಟಿನು
ಏನ ಗೊತ್ತಿಲ್ಲ ಕೇಳವನು
ರಿಯಲ್ಮಿ ಎ ಸೆವೆಂಟಿನ್ನ್
ಹ ಮಾಡ
ಹ್ಮ್ ಎಷ್ಟಂತೆ
ವಾಪಸ್ ಹದ ಕಟ್ಟಾ ಹಲ್ತ ಕನ್
ಇಲ್ಲ ಇಲ್ಲ ವಾಪಸ್ ಹೋಗ್ಬೇಡಿ ಇ್ರಲ್ಲೇ ಇರ್ಬೇಕು
ಅದಕ್ಕೆ
ಎಷ್ಟ ಸಾವಿ್ರಂತೆ
ಮರುತ್ತಿಂದ ಹರಿಯಾನ ಯಡಲ್ಲ ಹೇಳಏಳ್ಿಲ್ಲ ಅವ್ನು ಹದ್ನೈದು ಸಾವಿರ ಇಪ್ಪತ್ ಸಾವಿರ ಬ ಇರುದ
ಹಾ ಮತ್ತೆ ನಾಳೆ ಬರ್ತಾನದ
ಹ್ಮ್
ಹ್ಮ್ ನಾಳೆ ಸ್ಕೂಲ್ ರಜೆ
ಹ್ಮ್
ಹ್ಮ್ ಹ್ಮ್
ಆದ್ರ್ ನೋಡ್ಬೋದ ಕಣಕ್ ಏನಾರ
ಹಾ
ಆದ್ರೆ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಬೋದು ನಿಂಗೆ ಸೈಡ್ ಸೈಡ್ ಇರಲ್ಲಿ
ಹೌದಾ
ನಿಂ ಇಡನ ಅವರ ಸೈಡು
ಹ
ಹ
ಏನ್ ಮಾಡಿದ್ರು ಊಟ ಬೆಳಗ್ಗೆ
ಹ
ಹಾ
ಅನ್ನ ಸಾಂಬಾರ್
ಇವವ ಚಿಕನ್ ಮಾಡಿದ್ದೆ
ಇಲ್ಲ ಬತಲ್ಲ ಮಂಗಳವಾರ
ಮಂಗಳೂಾರ
ಪ್ಸಿದ್ದಣ ಹೆಂಗ್ ಸತ್ ಆಯ್ತಂತ
ಸಿದ್ದಣ್ಣ ಲಿವರ್ ಕುಡ್ದು ಕುಡ್ದು ಲಿವರ್ ಡ್ಯಾಮೇಜ್ ಆಯ್ತು
ಹ್ಮ್
ಅವ್ರ ಎಷ್ಟ್ ಜನ ಇಾರ ಮಕ್ಳು
ಊರು ಒಂದ್ೆರಡು ಐದ್ ಜನ
ಮೂರ್ ಜನ ಯಾರಿಗೆ ಹೊತ್ ಕಡ್ತ ಐತಲ್ಲ ಆವಕ್ಕೂ ಮೂರ್ ಜನನ
ಹ್ಮ್
ಅವಳಪ್ಳು ಇನ್ನೊಬ್ ಹಡುಗ
ದಲೇಪಬ್ಬ
ಇಬ್ರು ಗಂಡ್ಮಕ್ಳ
ಹ್ಮ್
ಹ್ಮ
ನಗ ಅವನು ಸಮಮ್ಮರ್ತ ಅವ್ರ ತಂಗಿ ಅವ್ರು ವಸ್ತ್ರ
ಆದ್ರ ರೌಡಿ ತರ ಆೋದು ಯಾರು
ಅದೇ ಬಾಯಿ ಅಮ್ಮಮ್ಮ ಅಕಡ್ತಾ ಇದಾನ ದಿೀಪ್ ಅವನು ಹಾ ಮಸ್ತರ್ ಭಾಯ ಬ ನೀ
ಹಾ ಬ ಹ ಇಲ್ಲೇ ಕಾಣಿಸ್ತು ಅವರು ಮ್ಣಿನ ಬಲಾರ್ಸುದ್ರ ಬಂದಿದ್ರು
ನಕ್ಕೆ.
ಅದೇ ನಮ್ಮೂರ ಪ್ರದೀಪಣ್ಣ ಅಂದ ಸ್ವಲ್ಪ ಇತ್ತಲ್ಲ.
ಹ್ಮ್.
ಒ್ಣಕ ನಿ. ಹಾ. ಯೋಗಣ್ಣು ಕುರಿ ಮಾಡ್ಕೊಟ್ಟಿದಾರ ನೋ.
ದರಣ ಇದದೆನೆ ಅಲ್ಲಿ.
ಹ ಹಓ ಇದಾರೆ.
ಎಷ್ಟು ಕರೆ.
ಹತ್ತು ಕುರಿ.
ಹಗೆ.
ಹೌ.
ಬ.
ಹತ್ತು ಕೂರಿ ಹತ್ತತ್ತು ಸಾವಿರ ರೂಪಾಯಿ ಒಂದೊಂದು.
ಬಕ್ಸ.
ಹ್ಮ ಲಕ್ಷ. ಇನ್ನೊಂದ ಮೂರ್ ನಾಕ್ ತಿಂಗಳು ನೋಡ್ಕಂದ್ರೆ ಈ ದೀಪಸಕು ಅಂತದೆ. .
ಬಂದ್ ಆರಾರರ್ ಸಾವಿರ ತಕ್ಕಂದ್ರ ಮರಿಗೋಣ.
ಹಾ.
ಒಂದ್ ಆರ್ ಸಾವಿ ತಕಂದ.
ಆರ್ ಸಾವಿರ.
ಬಾರ ಸರ ಕೊಡ್ತಕೊಂಡ ಇರ್ತಾರೆ ಅದೇ ಮದ.
ಹ್ಮ್.
ನಾ ಬೆಳಿಗ್ಏ ನೋಡಿ ರದ್ದಕ್ಕೆ ಬರ್ಲಿಲ್ಲ ಈಗಂಗ ಗೊತಾ. ಬೆಳಿಗ್ಗೆ ಎತ್ತ ಕೊರ್ಲಿಲ್ಲ ಈಗ ಬರೋ ಒಂದ ದಸದಲ್ಲಿ ಇ ಅಂದ್ರೆ ಬಂದು.
ಅದೆ ಪಸ್ಟ್ ಟೈಮಲ ಅದುಕಾಂಗ. ಚಾನ . ಈ ಕುರಿ ಒಳ್ಳೆ ಸಕ್ಕತಾಗಿದವ್.
ಅದ್ ಎಷ್ಟುಕೊಂದು ಅಂತ.
ನೀಟ್ ಎಕ್ಸಾಮ್
ಹ್ಮ್.
ಹಾ ನೀಟ್ ಎಕ್ಸಾಮ್ಗ್ ಎಷ್ಟಪ್ಪ ಗೊತೀ .
ಎಲ್ಲಿವರೆಗು ಇರುತ್ ಕಾಲಿಂಗ್ ಎಲ್ ಎಷ್ಟು ಗಂಟೆಗರು ಮಾತಾಡ್ಬಾವ್ದು.
ಇಲ್ಲ ಟೆ ಟೆನ್ ಮಿನಿಟ್ಸ್ ಮಾತಾಡ್ಬೇಕು. ಕರೆಕ್ಟ್ ಆಗಿ.
ಹ್ಮ.
ಇವಾಗ ಸೆವೆನ್ ಮಿನಿಟ್ಸ್ ಆಯ್ತು ಇನ್ ಮೂರ್ ನಿಮಷ.
ನಾವು ಸೇರ್ಸ್ಕೇಬೋದ ಇಂಗ್ ಹುಡುಗುರ್ನ.
ಹ್ಮ ಸೇರ್ಸ್ಕೋಬೋದು. ಮೂವತ್ ಅಧ್ಮೇಲಾ ಆಮೇಲ್ ಹೇಳ್ತೀನಿ. ರಾತ್ರಿ ಊಟಕೆನು.
ಚಪಾತಿ.
ಹ್ಮ್.
ಇಲ್ ಇಲ್ ಇಲ್ಲಿ ಇವತ್ತು ಬಸ್ರು.
ಹ್ಮ.
ಅನ್ನ ಮುದ್ದೆ.
ಹ್ಮ್. ನಾಗರಾಜಪ್ಪ ನಾವೊಂದು ತಂದ್ ಕೊಟ್ರೆ . ಮಂತ್ರಾಲಯಕ್ಕೆ.
ಇಲ್ ನೀನ್ ಹಾದಾಗಲ್ಲಿ.
ಇಲ್ಲ ಮಂತ್ರಲಯ ಅಷ್ಟೆ.
ಹ್ಮ್ ನವೋ ಐನೂರುಕ್ ಒಬಬ್ರಿಗ್ ನೂರಐವತ್ ರೂಪಾಯಿ ಅಷ್ಟೇಯ.
ಹ್ಮ್.
ಅಲ್ಲಿಂದ ರೈಲ್ವೆ ಸ್ಟೇಷನಿಗ್ ಐವತ್ ರೂಪಾಯಿ.
ಹ್ಮ್.
ನೀವ್ ಯದ್ರಾಗ್ ಹೋಗಿದ್ರಿ.
ನಾವು ಬಸ್ಸಿಗ್ ಹೋಗಿ ಸೀದಾ ಮಂತ್ರಾಲಯಕ್ಕೆ ಹೋಗ್ ಹಂಗೆ ರಿಟರ್ನ್ ಬಂದ್ವಿ.
ಬಸ್ನಾಗೆ ಬಂದ್ರ.
ಹ್ಮ.
ಬಸ್ಗಿನ ಟ್ರೈನೆ ಚನಾಗಿತ್ತು.
ಹಾ.
ಒಂದ್ ಒಂದು ಒಂದ್ ಸಾವಿರದಿಂದ ಒಂದ ಸಾವಾರುಪಾಯ್ ಇಕೆಂದ್ರ ಅಂದ್ರ ಆರಾಮಗ್ ಊಟ ಖರ್ಚು ಎಲ್ಲ ಮಾಡ್
ಅದು ಪಂಚಮುಖಿ ಆಂಜನೇಯ ಅಲ್ಲಿಗ್ ಹೋಗಿದ್ರ.
ಹ್ಮ್.
ಹ ಬೃಂದಾವನ.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
ಏನೈತೆ ಬೃಂದಾವನದಲ್ಲಿ.
ಪಕ್ದಗ್ ನದಿ ಹರಿತೈತಿ.
ಹಾ. ಹಾ ಹಾ. .
ಹ.
ಹಾ
ಗುರುಜಿರ ಅಲ್ಲ ಅವರುೂಮ್ ಅಲ್ಲಿ ಹೋಯ್ತು
ಅದೇ ರಾಘವೇಂದ್ರ ಸ್ವಾಮಿ ಗುರುಜಿನೆ
ಹ್ಮ್
ಹಾ
ಮತ್ತೆ ಇನ್ನೊಂದು ಆಂಜನೇಸ್ಮಕ ಯತದೆ ಪಲ್ಲ ಇತದೆ
ಹಾ ಹಾ
ಹತ
ಎಲ್ಲೆಲ್ಲ ಆ ವಯದ ಎಂತ ಬಂದಿ ಎಲ್ಲ ತಿರುಗಾಡಿದವಿ
ಇಪ್ಪತ್ರೋಂಬತ್
ನಾವಿಲ್ಲಿಯ ಹೊಲಕ್ ಬಂದಿದ್ವಿ ಸೊಪ್ಪಿಗೆ ಎಂತ
ಯಾರ ಬನ
ಹಾ ನಾನ ಈಗ ನಂಗದೆ ನೀರ ನಮ್ಮ ಹೋಲ್ದಾಗ ಇಲ್ಲಿ ಅದ ಒಂದ್ ಬಟ್ಟೆ ಕಾರ್ಟ್ ನ್ ಬಟ್ಟೆ ಕಟ್ಟಿ ರೆಡಿ ಮಾಡಿದ್ದ್ರೆ ಹ್ಮ ಇಲ್ಲ ನೆಕ್ಸ್ಟ್ ರಾಗಿ ಹಾಕ್ತಿವಿ
ಗೊಬ್ರ ಎಲ್ಲ ಚೆಲ್ಲಿ
ಹ್ಮ್ ಸರಿತಾ
ಹ್ಮ್ ಮುಗಿತದ ಹತ್ತು ನಿಮಿಷ ಮೂಗದರೂ ಮಾತಾಡ್ಬೋದ
ಸರಿ ಸರಿ